ಹಲೋ ನಮಸ್ತೆ
ನಮಸ್ಕಾರ
ಹೇಗಿದ್ದೀರ
ಚೆನ್ನಾಗಿದೀನಿ ನೀವ ಹೇಗಿದ್ದೀರ
ಚೆನ್ನಾಗಾಗಿದೆ ನೋಡಿ
ಏನ್ ಮಾಡ್ತಿದ್ದೀರ
ಏನಿಲ್ಲ ಕಖಾಲಿನಲ್ಲಿ ನೀವೇನ್ ಮಾಡ್ತಿದ್ರಿ
ನಾನು ಕಾಲಿನ ಸುಮ್ನೆ ಹಂಗೆ
ಹಂಗೆ ಅಂದ್ರಿ
ಫೋನ್ ನೋಡೋದಷ್ಟೆ
ಓ ಫೋನ್ ಬೇರೆ ನೋಡ್ತಾರ
ಹಾ
ಫೋನ್ ನೋಡಿ ಏನ್ ಮಾಡ್ತೀರ
ಮಲಗೋದು ತಿನ್ನೋದು ಅಷ್ಟೇ
ಅಷ್ಟತೇ ನಾ
ಹ್ಮ್ ಊಟ ಮಾಡಿದ್ರಾ
ಹ್ಮ್ ಆಯ್ತು ನಿಮ್ದಾಯ್ತಾ
ನಮದು ಇನ್ನೂಲ್ಲ ಮಾಡಬೇಕು
ಹ ಏನಿದೆ ಊಟಕ್ಕೆ
ಇತ್ತು ಉಟ್ಟ ಕೆ ಅನ್ನ ಸಾಂಬಾರು ಮತ್ತೆ ನಿಂಬ ಕೈಯಿ ಚಟ್ನಿ ನೀ ಮತ್ತೆ ಮಜ್ಜಿಗೆ ಮುದ್ದೆ
ಹ್ಮ್
ಹ್ಮ್
ಚೆನ್ನಾಗಿದೆ ತಿನ್ಬೇಕಾನೆ ಅಟ ಸಮಯ ಆಗಿದೆ ತಿನ್ನೋದಕ್ಕೆ
ತಿನ್ಬೇಕು ನಮ ತಂಗಿ ಸ್ವಲ್ಪ ಹೊರಗಡೆ ಹೋಗಿದ್ದಳ
ಯಾಕೆ
ಹಾಗೆ ಸುಮ್ನೆ ಅವ್ರ ಮನೆಯವರು ಕರೆ ಮಾಡಿದಿದ್ದಾರೆ ಮಾತಾಡಕ್ಕೆ ಹೋಗಿದ
ನೀವೇನ್ ಮಲ್ಕೊಂಡಿದ್ದೀರಾ
ಹೌದು
ಜ ಜೀ ಹ್ಮ್ ಹ್ಮ್ ತಿನ್ನಲ್ವಾ ಮತ್ತೆ
ತಿನ್ಬಗ್ು ಅವಳು ಬಂದ್ಮೇಲೆ ಚೆನ್ನ
ಅವಾಗ ಅವಾಗನುೂ ಅಷ್ಟೆ ಏನ್ ತಿಂತಿದ್ದೇ ಇಲ್ಲ ಎಷ್ಟು ಹೇಳಿದರೂ ಕೇಳೋದೇ ಇಲ್ಲ ನೀನು
ಏಯ ಹಾಗೇನೆಲ್ಲ ಕಣು ತಿಂತೀನಿ
ಅಟ್ಟಿ ಮಾಡಾರಿ
ಹಾ ಬೆಳಿಗ್ಗೆ ಲೇಟಾಗಿ ತಿಂದೆ ಸ್ವಲ್ಪ ತಡವಾಗಿ
ಹೌದಾ ಎಷ್ಟು ತಿಂದ್ರಿ ಎರಡು ತುತ್ತು ತಿಂದ್ರ ಮೂರ್ ತುತ್ತು ತಿಂದ್ರ
ತಿಂದಿದ್ದೀನಿ ಮತ್ತೆ ತುಂಬಾ ತಿಂದಿದ್ದೀನಿ ಅದಕ್ಕೆ ಈಗ ತಡವಾದ್ೂನು ಹಗೆ ಬಿದ್ದಿದ್ದೀನಿ ಇಲ್ಲಾಂದ್ರರು ನಾನು ತಿನ್ ಬರ್ತಿದ್ದ ಹೋಗಿ
ಲಗ್ಳಡಿ ಯಾವಾಗ ಊರ್ ಕಡೆ ಬರ್ಬೇಕು ಕ್ಕು ಯಾವಗಡೆ ಯಾವಾಗ ಪಯಾಣ ನಿಮ್ದು
ಊರ್ ಕಡೆ ಬರ್ಬೇಕು ಮತ್ತೆ ನಿಮ್ ಅಣ್ಣದ ಮದ್ವೆ ಅಂತಿದ್ದಲ್ವಾ ಯಾವಾಗ ಇರೋದು ಅವಾಗೆ ಬರ್ತೀನಿ ಹೇಳು
ಅಯ್ಯೋ ಅವಾಗಿದ್ದಾಗ ಹೇಳ್ತೀನ್ ಬಿಡಿ ಇಏನೋ ಟ್ವೆಂಟಿ ಮೇಲೆ ಇದೆ ಸರಿತೇನೆಿ ಇನ್ನೊಂದ್ಸಲ ಆದ್ರನುೂ ಇವ ಹಾ ಇದೇ ತಿಂಗಗಳ
ಹ ಹ್ಮ್ ಎಷ್ಟು ಬೇಗನಾ
ಹಾ ಇಷ್ಟು ಬೇಗನೆ
ಹ್ಮ
ಮನೇಲಿ ಒಬ್ರು ಇಲ್ಲ ಹ್ಮ್ ಅಮ್ಮಗ್ ಬೇರೆ ಹುಷಾರಿಲ್ಲ ಒಬ್ರೆ ಏನ್ ಮಾಡಕ್ಕ ಆಗುತ್ತೆ ಟ ಅಂದಜ್ ಒಂದ್ ಮದ್ವೆ ಮಾಡ್ತ ದಾ ರೆಸ್ಟ್
ಆ ಇಲ್ಲಂದಿದ್ರೆ ನಿಂದು ಮಾಡ್ತಿದ್ರವಲ್ವಾ
ಹ್ಮ್ ನಂದು ಮಾಡ್ಕೊ ಅಂತಂದ್ರೆ ನನ್ೇನು ವಿದ್ಯಾಭ್ಯಾಸ ಇದೆ ಮಾಡ್ಬೇಕು ಅನ್ಕೊಂಡು ನಾನು ಬೇಡ ಅಂತ ಟ್ಟಾಯ ಮಾಡಿಸಲಾಗಿ ಸುಮ್ಮನೆ ಆಗೆ
ಹೌದಾ
ಹ್ಮ್
ಚೆನ್ನಾಗಿದೆ ಬಿ
ಚೆನ್ನಾಗಿದೆ ಅಲ್ವಾ
ಹೌದು ನಿಮ್ ಗುರಿ ಚೆನ್ನಾಗಿದೆ ಇನ್ನು ಎಷ್ಟು ವರ್ಷ ಇದೆ ನಿಂದು ವಿದ್ಯಾಭ್ಯಾಸ ಮುಗಿಯಾಕೆ
ಇವಗ್ಗೆ ಇನ್ನ ಎರಡು ವರ್ಷ ಇದೆ ಬಿಡಿ ಆಮೇಲೆ ಒಂದ್ ಮೂರ್ ವರ್ಷ ಟೈಮ್ ತಗೊಂಡಿನ ಒಂದೆ ಐದ್ ವರ್ಷ ಆರು ವರ್ಷ ಬಿಟ್ಟು ಆಗ್ಬೋದ ನಿಧಾನ್ವಾಗಿ
ಹ್ಮ್ ಹ್ಮ್ ಅಷ್ಟೊತ್ತಿಗೆ ಯಾರು ಹುಡ್ಗೀರ್ ಸಿಗಲ್ಲ ಯಾಕೆಂದ್ರೆ ಈಗ ಹುಡ್ಗೀರ್ ಕಡಿಮೆ ಆಗಿದಾರೆ ನಿನಿಗ್ ಗೊತ್ತಾ
ಅ ಪರ್ವಾಗಿಲ್ಲ ಎಲ್ಲಾ ಇದು ಸರ್ಕಾರಿ ಕೆಲ್ಸ ಸಿಕ್ಕ್ರೆ ಎಂತವ್ರ್ ಆರೂ ಕೊಡ್ತಾರಂತೆ
ಹಾ
ಹ್ಮ್
ಹ ಆದ್ ಅದ್ದುಗೋಸ್ಕ ಅದುಗೋಸ್ಕರ ನೀವ ಸರ್ಕಾರಕ್ ಕೆಲಸ ತಗೊಬೇಕಂತಾ ಗುರಿ ಇಟ್ಕೊಂಡಿದೀರ
ಕರ ಅಂತಾನೇ ಅಲ್ವಾ ಮತ್ತೆ ಕೆಲ್ಸ ಮಾಡ್ಬೇಕಂತ್ ತೆನೀ ಇನ್ನು ನೋಡ ಇದೀನಿ
ಹ್ಮ್ ಹ್ಮ್ ಆದುರು ನಿಮ್ ಚಲೋ ಬಿಡು ನಿಮ್ ಸರ್ಕಾರಿ ಕೆಲ್ಸ ಸಿಕ್ಕಿಲ್ಲ ಅಂದುರ್ನೂ ಮನ್ಯಾಗ ಹೊಲ್ದಿ ಕೆಲಸನೂ ಮಾಡ್ಬೋದು
ಹೌದ್ ಆದ್ರೆ ಮಾಡ್ಬೋದು ಏನಿದೆ ಬದುಕೋಕ್ ಕೆ ನೂರಾರು ದಾರಿ
ಹಾ
ಇಲ್ಲ ನಿಂದೆ ಚಂದ ಏನಿಲ್ಲಪ್ಪ
ಹ್ಮ್ ನೋಡಿ ಸುಮ್ನೆ ದೊಡ್ಡವರಾಗಿ ಇದಾಗಬಿಟ್ವಿ ಬಾಲ್ಯನೇ ಚೆನ್ನಾಗಿತ್ತು ಅಲ್ವಾ
ಹೌದು ಬಾಲ್ಯಾಂಗ್ ಹ್ಮ್ ಚಂದ್ ಇತ್ ತ್ತು ಅದುನ್ ನೆನುಸ್ಕೊಂಡ್ರೆ ಈಗ್ ಬೇಜಾರಾತ್ ಚೆನ್ನಾಗಿತ್ತು ಸ್ವಲ್ಪ ಬೇಜಾರಾಗುತ್ತದ್ ನೆನನುಸ್ಕೊಂಡ್ರೆ
ಹೇಳಿ ಒಂದ್ ಸ್ವಲ್ಪ ಹೇಗ್ ಹೇಗ್ ಇರ್ತಿವ್
ಅಂದ್ರೆ ಮತ್ತೆ ಮರಳಿ ಮರಳಿ ಹೋಗಕ್ ಕ್ಕಾಗಲಲ್ವಾ ಬಾಲ್ಯ ಆ ಜೀವ್ನುಕ್ಕೆ ಅದುಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ನೆನ್ಸ್ಕೊಂಡ್ರೆ ಅದೇ ಆ ಜೀವನನೇ ಮಸ್ತಿತ್ತು
ಅದ್ ಹೌದು ಏನೇನ್ ಮಾಡಿದ್ರಿ ಕಿತಾಪತಿಗಳು ಹೆಂಗೆ
ಅಯ್ಯೋ ನಾನಂತು ಜಾಸ್ ತಿ ಹೊಡುಸ್ಕಂಡಿದೀನಿ ನಮ್ಮಮ್ಮನ್ ಹತ್ರ ಯಾಕಂದ್ರೆ ನಾನ್ ಬರೀ ನಮ್ ಗೆಳೆಯರ ಜೋಡಿ ಆಡಕ್ ಕೂಗ್ತಿದ್ದೆ ನಾ ನಾನು ಹೊಡ್ ಒಂಬತ್ನೇ ಕ್ಲಾಸ್ ಬರಾ ತನ ಆಡಿದೀನಿ ಮತ್ತೆ ಚಿನ್ನಿ ದಾಂಡು ಆಡ್ತಿದ್ ತೇ ಗೋಲ್ ತ ಆಟಾಡ್ತಿದ್ದೆ ನಮ್ಮ ತಮ್ಮರ ಜೊತೆ. ಮತ್ತೆ ಅದು. ಇದೇ ನಾನು ಆಟ ಹುಡುಗರು ಆಡ ಆಟ ಎಲ್ಲಾ ಆಡ್ತಿದ್ದೆ ನಾನು.
ಹ್ಮ್.
ಆಡಿ ಏನಾದ್ರು ಗಾಯ ಮಾಡ್ಕೊಂಡ್ ಬರ್ತಿದ್ದೆ ಅದಕ್ಕೆ ನಮ್ಮವು ಹೊಡಿತಿದ್ಲು.
ಹ್ಮ್.
ಹಾ ಮತ್ತೆ ನಮ ತಮ್ಮರು ಚಿಕ್ಕರ ಇದ್ರವಾಗ ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡ್ ಹೋಗ್ತಿದ್ದಿಲ್ಲ ಆಟಾ ಆಡಕ್ಕೆ ಮನೆಗೆ ಬಿಟ್ಟ ಹೋಗ್ತಿದ್ದೆ ನಾನನ್ ಆಡಿ ಬಂದ್ಮೇಲೆ ನಮ್ಮಮ್ಮವ ಮತ್ತೆ ಹೊಡಿತಿದ್ಲನ್ನ ನಾನ್ ಜಾಸ್ತಿ ಉಡಸ್ಕೊಂಡಿದೀನಿ
ಹೌದಾ ಅಷ್ಟೇನಾ ಮತ್ತ ಇನ್ನೇನ್ ಇಲ್ವಾ.
ಅಕ್ಕಿತಪತಿ ಅಂದ್ರೆ ಸರ್ಕಾರಿ ಶಾಲೆ ನಂದು ಬರೀ ಮಧ್ಯಾಹ್ನ ಮಧ್ಯಾಹ್ನ ಬನ್ಡಬಿಡ್ತ್. ಮನಗೆ ಊಟ ಮಾಡ ಊಟ ಮಾಡ್ಲಾರಲ್ಲಿ ಆ ಒಂದೊಂದಿನ ಆದ್ರೆ ನಮ್ ಶಿಕ್ಷಕರು ಮುಖ್ಯ ಗುರುಗಳು ನಮ್ಮ್ ಮನೆ ಹತ್ರ. ಬಂದು ನಮ್ಮ ಹೇಳಿ ನಮ್ಮ ಅಪ್ಪಾಜಿ ಹೋಗ್ತಿದ್ರು ನಿಮ್ಮ ಮಗಳು ಈ ತರ ಮಾಡ್ತಾಳೆ ಅಂತಂತ.
ಹ್ಮ್ ಹ್ಮ್.
ಹಂಗ
ಚೆನ್ನಾಗಿದೆ ಬಿಡಿ.
ಜಾಸ್ತಿ ನೆನಪು. ಗಳಿದೆ ನನಗೆ
ಹ್ಮ್
ಹ್ಮ್ ನೀವೇನ್ ಮಾಡ್ತಿದ್ರಿ ನೀವೇನು ಕಿತಪತಿ ಮಾಡಿರಿ.
ಒ ನಂತರ ಯಾಕ ಕೇಳ್ತೀರ.
ಯಾಕೆ.
ಏನಿಲ್ಲ ನಮ್ಮ ಅಣ್ಣ ಒಂದು ಉಂಡಿ ಮಾಡಿದ್ದ ಉಂಡಿ ಗೊತ್ತ. ದುಡ್ಡನ್ನು ಕರಿ ಹಾಕ್ತಾರೆ ನೋಡಿ. ಉಂಡಿಗಳು.
ತುವಿಡೀವತ್.
ಹಾ ಅಂತ. ದುಡ್ಡು ಕಲೆ ಹಾಕಿ ಇಡ್ತಿದ್ದವನು. ಅದ್ರ ಅಲ್ಲಿ ಅವ್ನಿಗೆ ಗೊತ್ತ ಗೊತ್ತಾಗಲ್ಲಲ್ಲ ಅವ್ಗೆ ಎಷ್ಟು ಇರುತ್ತೆ ಅಂಬದ ಗೊತ್ತಾಗಲ್ಲ ಅದು
ಹಾ.
ಅದಕ್ಕೆ ನಾನೇ ಹಳ್ಕೊಂಡು ಎಲ್ಲಾನೂ
ಹ್ಮ.
ಸೊ ಸ್ವಲ್ಪ ಹೇಳ್ಕೊಂಡು ಗೋಲಿ ಆಟ ಆಡ್ತಿದ್ದೆ ನಾನು.
ಮತ್ತೆ ಅವನಿಗೆ ಗೊತ್ತಾಗ್ತಿದ್ದಿಲ್ಲ.
ಅವ್ನಿಗ್ ಗೊತ್ತಾಗ್ತಿದ್ದಿಲ್ಲ ಹೆಂಗ್ ಗೊತ್ತ. ಆಗುತ್ತೆ ಒ ಹಾಕದು ಹಾಕದು ಮಾಡ್ತಿದ್ದ ಒಂದನ್ ಏನಾಯ್ತ ಅಂತಂದ್ರೆ ಅವಂದ್ಿಂದ ಬಂದ್ಬಿಟ್ಟಿದ್ದನೆೆ ನಾನು ಕಡ್ಡಿ ಹಾಕುವಾಗ ಒಳಗಡೆ
ಹೌದಾ
ಹ್ಮ ಕಡ್ಡಿ ಹಾಕ ಬಂದ್ಬಿಟ್ಟಿದ್ದಾನೆ ನಾನ ಅದು ಬಂದಿದ್ದು ಗೊತ್ತಿಲ್ವಲ್ಲ ನಾನ್ ಹಗೆ ಕಡ್ಡಿ ಹಾಕೊಂಡ ಕುಂತಿದ್ದೀನಿ ನಾವು ಚೆಂಡ್ ಚೆಣ್ ಚೆಣ್ ಅಂತಿದಾವ
ಹಾ
್ ಹಿಂಗ ಚೆ್ಣಂದಾಗ ಒಳಗ ಹಿಂಗ ಒಂದು್ಾಯ ಎಗ್ಗ್ರ ಕೆಳಗಡೆ ಬಿದ್ದ್ ಹಿಂಗ ಆ ಕಡೆ ಹಯತು ತಗಕಕ್ ಹಿಂಗ ಬಗ್ಗಿ ನೋಡ್ದೆ ಅವಾಗ ಮುಂದಾನನೆ ಬಂದ್ ನಿಂತಿದ್ದ ಅಯ್ಯೋ ಅವತ್ತುೂ ಸಕ್ಕತ ಗುಡಿಸಕೊಂಡಿದ್ದೆ ನಮ್ಮ ಅವನ ಜೊತೆ ಅವನ ಜೊತೆಯ್ಯಯ್ಯ
ಎಸ್ ಎಸ್ ಇನ್ನ ತರಗತ ಇದ್ರೀ ನೀವು ಅವಾಗಾಗ
ಹ್ಮ ಎಷ್ಟು ಎರಡನೇ ತರಗತಿ ಇದ್ದಿ ಅನ್ಸುತ್ತೆ
ಓಹ ಅವವಾಗಿನ್ ನೆನ್ಪಿದನ ಇನ್ನ ನಿಮ್ಗೆ
ಹೇ ಫುಲ್ಲ ಅದು ಮತ್ತೆ ಉಂಡಿ ಅಲ್ವಾ ದುಡ್ಡು
ಹ
ಹ ಉಂಡಿ ಕೈ ಹಾಕ್ ಬಿಿಟ್ಟಿದ್ದೆ ನನಗೆ ಮನಲಿ ಕೇಳಿದ್ರ ಕೊಡ್ಲಾರೋದ ಟೈಮ್ಲ್ಲಿ ಅಲ್ಲೇ ಆಗ್ತಿದ್ದೆ ಕೈ ಚೆನ್ನಾಗಿತ್ತದ ಏನ್ ಮಾಡ್ತ ಬಟ್ ಗೊತ್ತಾಗಿಸಿ ಅವ್ನು ಉಂಡಿ ಹಾಕೋದೇ ಬಿಟ್ಟಟ್ಬಿಟ್ಟು
ಅಯ್ಯೋ ಪಾಪ ಅವನ್ ಪಾಪ ನೋಡಿ
ಪಾಪ ಅಲ್ಲ ಅವ್ನಿಗೆ ಕೊಡ್ತಾರ ದುಡ್ಡು ಅವ್ನು ಅವಾಗ ಹೈಸ್ಕೂಲಿಗೆ ಹೋಗ್ತಿದ್ದ
ಹಾ
ಸ್ಕೂಲಿಗೆ ಹೋಗುವಾಗ ದುಡ್ ಜಾಸ್ತಿ ಅವನಿಗೆ ನಾವೆಲ್ಲ ಸರ್ಕಾರಿ ಪ್ರೈಮೇರಿ ನಮ್ದು
ಹಾ ಹಾ
ಕೊಡ್ತಿದ್ದಿಲ್ಲ ಜಾಸ್ತಿ
ಹ ಹ್ಮ್ ಆದ್ರೆ ಚಂದ ಐತಿ ಇದು ಸ್ವಲ್ಪ ಜೋಕ ಆಗಿತ್ತು ಆದ್ರ ಪಾಪ ಅವನು ಕಲಿಟ್ ಕಲಿಟ್ ಅವ್ನ್ ತಿನ್ಲಾರ್ದ ಹಾಕಿದ್ದಾನ ಅದ ತಗೊಂಡ ನಿನ್ ಗೋಲಿ ಆಟಾಡಿದ್ರೆ ಯಾರಿಗಾದರು ಸಿಟ್ ಬರುತ್ತೆ
ಹೌದೌದು ತುಂಬಾ ಗೋಲಿ ಆಟ ಆಡ್ತಿದ್ದೆ ಅವಾಗ ನಾನು ಏನ್ ಹೇಳ್ತಾರೆ ಬಿಳಿ ಇಂತವಲ್ಲ ಕಿತಾಬ್ ಪತಿ ಇನ್ನುೂ ಜಾಸ್ತಿ ಇದಾವೆ ಯಾವಗಾದರು ಖಾಲಿ ಇದ್ದವಾಗ ನೀವು ಹಚ್ಚಿ ಕಾಲು ಹೇಳ್ತ ಇರ್ತೀನಿ ನಾು ನಂಗೆ
ಆದ್ರೂ ಸ್ವಲ್ಪ ಖುಷಿ ಆಯ್ತು ಕಣೋ ನನ್ಗೆ ಇದೆಲ್ಲ ಹೇಳಿ ಈಗ ನೀ ಹೇಳ್ದಲ್ಲಾ ನನ್ ಸ್ವಲ್ಪ ನಗ ಬಂತು ನನ್ಗೆ
ಹೌದಾ
ಆಂಗ
ಹಾ ಬಜ ಇದೇ ಆಗಿದ್ದು ಏನ್ ಮಾಡ್ತಾರ ಜೀವನದಲ್ಲಿ ಮರೆಯಲಿ ಆಾರದಿದೆ
ಹೌದಾ ಆಮೇಲೆಾನು ಉಂಡಿಗೆ ಹಾಕ್ಲಿಲ್ವಾ
ಉಂಡೆ ಹಾಕೋದೇ ಬಿಟ್ಬಿಟ್ಟೆ ನನ್ ಕಾಟಕ್ಕೆ
ಅಯ್ಯೋಪಾಪಾ ಸ
ಹ್ಮ್ ಹ್ಮ್ ಹ್ಮ ಹ ಹ
ಸರಿ ಕಣು ನಿನ್ತ್ರ ಮಾತಾಡ್ಲಿಕ್ ನನ್ಗ್ ಖುಷಾಯ್ತು ಮತ್ತೆ ಯಾವಾಗಾದ್ರೂ ಕಖಾಲಿ ಇದ್ದಾಗ ಕರೆ ಮಾಡು
ಹಾ ಖಂಡಿತವಾಗಿ ಮಾಡುತ್ತೇನೆಿ ಬಿಡ
ಹಞ ಸರಿ ಬಾಯ್ ಇ